ಏನಿಲ್ಲ, ನೋಡಣ. .. ನೀವೇನು, ಮಾಡುಕಾರುತೀರ. .
ಹ, ಬಷ್ಟೇ, ಎತ್ಬಿಟ್ಟು ಅಲ್ ಮುಚ್ಬೇಕೇವು ಅನ್ನೋ, ಬೇರೆ. ..
ಹ್ಮ್, ನಷ್ಟ. ..
ಹೇ, ನೋಡಬೇಕು, ಮೇಲೆ, ಕೆಳಗೆ, ಹೋಗಿಲ್ಲ. .. ಹಾ .. ನಮಂಡು ನ ಕೆಳಕ ಅಣ್ಣ ಉಜ್ುಕೋ ಹಾ
ಹ್ಮ್
ನಿಮ ಒಂದು ಅರ್ಧ ಗಂಟೆ ಐತ ಒಳಗಡೆ ಇವ ಆ ಹೊರ್ಗ ಬಂದು ಹೋಗವನನೆ ನಿಂದಣ್ಣ ನಾಷ್ಟ
ನಾ ಇಲ್ಲಣ್ಣ ಈಗ ಎದ್ದೆ ಹಲ್ ತಿಕೊಂಡ್ ಬಂದಿದ್ದೆ ನಮ್ಮ ವಾಡನ್ ಸರೋದು ನಂದಿದ್ರು ಇದ ಹೇಳ ಅ ಆಕಡಿ ಕಡೆ ಅಡ್ಡ್ ಅದ ಆ್ತ ಹಸದ್ ಬಳಸ್ತಾರತ್ ಆಕಡಿ ಕಡೆ ಓಡಾಡ್ದು ಓಡಾಡ್ದ
ಹ್ಮ್
ಮತ್ತ ರೂಮ್ನಗ ಇದ್ದವರ್ ಬಳದಿರ್ಬಕ್ ಬಾಳ್ ಮಾಡಿ
ಹ್ಮ
ಹ್ಮ್ ಮತ್ತ
ಸರಿ ಅದೇ ಎಲ್ಲರ ಒಂದ್ಸರ ದೂರ ಹೋಗ ಹ ಏನ ಏನ ಶುರು ಮಾಡಬೇಕೆ ವಳಕ
ಆ
ಅಭ್ಯಾಸ ಮಾಡಕಕ್ ಇವತ್ತು ಶರು ಮಾಡಬೇಕಣ ನಿಮ್ದನ ಅಭ್ಯಾಸ ಶುಗ ಆ
ನಂದೆಲ್ಲ ಮುಗ್ಸಿದ್ನಣ್ಣ
ಬ ಅ ಹೆಂಗ್ಬದದ ಕೊಂಚ ರಏನ್ ರೀಳ್ಾನ
ಕಣ್ಮುಚ್ಚಿ ಹೋದ್ರು ಕಣೋ ಎಲ್ಲಾ
ಆ
ಕಣ್ಣು ಮುಚ್ಕೊಂಡು ಓದ್ಬೇಕಲ್ಲ
ಕಣ್ಣು ಮುಚ್ಕೊಂಡು ಹದ ಒದಾಗ ಆಬಕ್ಕಲ್ಲಣ
ಈ ಕಣ್ಣು ಮುಚ್ಚದಾಗೆ ತಲಿ ತೆಗೀತದ ಅವಾಗ ತಲಿ ತರದಾಗದು ಒಳಗೆ ಹೋಗುತ್ತಾ ತಂತಾನೆ ಹ್ಮ್ ಕಣ್ಣು ಮುಚ್ಕೊಂಡು ಓದ್ಬೇಕು ಧ್ಯಾನ ಮಾಡ್ಕೊತು ಓದ್ಬೇಕು ಸರಸ್ವತಿ ಧ್ಯಾನ ಮಾಡು
ಹಾ
ವಿನಾಯಕನ ಮತ್ತ ಐತಂದ್ರ ಸಿದ್ದಿ ಪೂರ್ತಿ ಅದು ಎಲ್ಲಾ ಉಳಕ್ ಹೋಗುತ್ತ
ಹ್ಮ್
ಹ್ಮ್
ಮತ್ತಣೆ
ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಹ್ಮ್
ಸರಸ್ವತಿ ಆರಾಧನೆ ಮಾಡಿಬಟ್ಟು ಓದಕ್ ಶುರು ಮಾಡ್ಬೇಕು
ಹಾ ಇಲ್ಲ ಇನ್ನೊಂದು ಮಂತ್ರ ಅದ ಅದನ್ ಓದಿದ್ರ ಅಭ್ಯಾಸ ಒಳ ಬಾಳ ಇದ್ ಆಗುತ್ತತ್ತ
ಹಾ
ಹಯ್ಯಗ್ರೀಬಂತ ಒಂದ್ ಮಂತ್ರ ಇದೆ ಅದನ್ನು ಓದೋಣ
ಹ
ತಲೆ ಏನೋ ಚುರುಕ ಆಗತ್ತ ಅಂತ ನಾನ ಓದ್ಬೇಕಕ್ ಅನ್ಕೊಂಡಿನಿ ಅದು ಬಹಳ ಉದ್ದದ ಸಂಸ್ಕೃತನ ಆಗದಲ್ಲ ಅದು ಓದಕ್ ಸ್ವಲ್ಪ ಕಷ್ಟ ಆಗ್ತಾದೆ
ಹಾ
ಉಚ್ಚಾರನೂ ಮಾಡಕ್ ಬರಲ್ಲ ಹಂಗಿದ್ದೆ ಹಾ ಅದನ್ನು ಓದಬೇಕತ್ತಣ
ಅದುನ್ನ ಕನ್ನಡ ವರ್ತನೆ ಮಾಡ್ಬಿಟ್ಟು ಓದಬೇಕಣ
ಅಂದ್ರ ಕನ್ನಡನೇಕ ಬರ್ದಾರಣ್ಣ ಅದನ್ ಸಂಸ್ಕೃತ ಶ್ಲೋಕ ಕನ್ನಡ ಒಳಗೆ ಬರ್ದಾರ ಬರಯುದು ಆ ಕನ್ನಡನ ಇಷ್ಟು ಒತ್ತ ಅಕ್ಷರ ದೀರ್ಘಾಕ್ಷರಗಳ ಪಟ್ಟಲ್ಲ ನಿಂ ಓದಕಕ್ಗಲ್ಲ ಅಟ್ಟ ಉ್ದದ್ದದ್ದದಾವೆ ಪದಗಳು
ಹಾ ಸರಿ ಅಣ್ಣ ನಾಷ್ಟಾ ಏನ್ ಮಾಡಿದಣ್ಣ
ನಾಷ್ಟ ಅದೇನೋ ಮಾಡ್ಯಾರಣ್ಣ ಡ್ರೈಫ್ರೂಟ್ದು ಅದೇಏನೋ ಮಾಡ್ಯಾರಪ್ಪಾ ನಂಗೂ ಗೊತ್ತಿಲ್ಲ
ಹಾ
ಹೋಗ್ಮ ನೋಡ್ಬೇಕು ತಿನ್ಬೇಕು ಚೆನ್ನಾಗಿದ್ರು ತಿನ್ಬೇಕು ಚೆನ್ನಾಗಿಲ್ಲ ಅಂದ್ರು ತಿನ್ಬೇಕು ಹೇಗಿದ್ರು ತಿನ್ಬೇಕು ಇಲ್ಲಿ ಉಪ್ಪ ಕಾರ ಇರಲ್ಲ ಉಪ್ಪಿಂದೇಯಾನಾದ್ರೂ ಹೇಳಳ್ಬಹದಪ್ಪ ಕರದು ಏನ್ ಹೇಳಕ್ ಆಗಲ್ಲ ಯಾಕಂದ್ರೆ ಉಪ್ಪ ಸ್ವಲ್ಪ ಕಡಿಮೆತ್ತ ಹಾಕೊಂಡ್ ತಿನ್ಬೋದ ಖಾರ ಕಡಿಮೆ ಆದ್ರುನು ಅ ಸರಿಯಾಗಿ ಇದು ಆ ಏನ ಅದು ಕಲ್ಗಿಸ್ತನಾಗ ಬರಲ್ಲ ಕಾರಾರ್ ಹೆಚ್ಚಿಗೆ ಅದ್ನು ನಮಗ್ ನಡಿಯುತ್ತೆ ಇ ವಿಜಾಪುರ ಮಂದಿಗೆ ಸ್ವಲ್ಪ ಈ ಕಡೆ ಮಂದಿಗೆ ಇದಾಗಲ್ಲಲ್ಲ ಸಜ್ಜ ಅದ್ರ ಸಲಂದುದ್ರ ಮೇಲೆ ದೂರ್ ಕೊಡಕ್ ಆಗಿಲ್ಲ- ನೋಡ್ಬೇಕ್ ಇದ್ದದನಗೆ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕಾಗತೇ
ಹೌದು
ಹ್ಮ್ನ್ನಾ
ಮತ್ತೆ ಅವಾಗ ಊರ್ ಕಡೆ ನಿಮ್ದ ಸವಾರಿ ಯಾವಾಗ
ನೋಡ್ಬೇಕಣ್ಣ ಪರೀಕ್ಷೆ ಮುಗಿದ್ಮೇಲೆ ಒಘಬಾಕ್ ಅಂದಕೊಂಡಿದ್ದೀನಿ ಏನ್ ಗೊತ್ತು ಯಾರಗ ಮುಂದ ತಲೆ ಹೆಂಗರ್ತ ಅಮೇಲಣ
ಹ್ಮ
ಹ್ಮ್ ಅಣ್ಣ ನೀವಣ್ಣ ಹೋಗುದು
ಓ ಹೋಗ್ಬೇಕಣ ಪರೀಕ್ಷೆ ಮುಗದ್ಮೇಲೆ
ಹೌದ ಅಣ್ಣ ನೀವ್ ಬಿಡೋಣ ವಾರಕ್ಕೂ ಮೇ ವಾರಕ್ಕ ಹೊ ಮಮ ಹೋಗ್ತಿರ್ತಾರಪ್ಪಾ
ಅಣ್ಣ ಅಷ್ಟೆ ಎಲ್ಲ ಹೋಗಲ್ಲ ಅಣ್ಣ ಇವಾಗ
ಯಾಕ ಅಣ್ಣ ಕಾಯ್ದಾ ಕಾಯ್ದಾ ಅಲ್ಲ ವಿದ್ಯಾಲಯ ಶುಲ್ಕ ಎಂಥ ನೀ ಅಡ್ಡಡ್ಡು ಶುಲ್ಕನೇ ಜಾಸ್ತಿ ತಾರಾನೇ ಜಾಸ್ತಿ ಆಗಿದೆ ಅನ್ಸುತ್ತ ಹ ಇಲ್ಲ ಅಣ್ಣ ನೀವಂತ ಪಾಸ್ ಮಾಡ್ಸ್ಕೊಂಡ್ ಬಿಿಡಬೇಕ ಕಲೋಣ್ಣ
ನಾನು ಪ್ರಯತ್ನ ಪಟ್ಟೆ ಅ್ರ ಬಾ ಜಾಸ್ತಿ ಆಯ್ತು ಅದು ಸುಮ್ಮನೆ ಹೋಗೋದು ಬರೋದು ಹ ಸುಮ್ಮನೆಬೇಟೇನೆ
ಅಲ್ಲ ಪಾಸಿಗೆಟ್ ತಗೋತಾರನ
ಆಸೆ ಜಾಸ್ತಿ ತಗೊಳ್ತಾರಣ ಬಾಳ ಆರ್ಧನ ದಿನಗಳ ಸಮಯನೇ ಬಸ್ಸಲ್ಲೇ ಕಳಬೇಕಾಗುತ್ತೆ
ಹ್ಮ್ ಅದ್ರಾಗ ಅಂದ್ರ ಅದ್ರಸ ಏನಂತ ನಿಂತಿದ್ದ್ ಸ್ವಲ್ಪ ಆರೋಗ್ಯನು ಚಂದಂತಾನ ಅಕಡಿಂದ ಈ ಕಡೆ ಈಕಡಿಂದ ಆಕಡೆ ಹೋಗಿ ಹೋಗಿ ಹೋಗಿ ಸ್ವಲ್ಪ ಕೆಡ್ತಾ ಇದೆ ಅನ್ಕೋತೇನೆ
ಹ್ಮ್
ಆದ್ರೂ ಗತ್ತಿ ಬಿಡಪ್ಪ ನೀ ಏನ್ ಅಂತಾರ ಅಷ್ಟು ಅಡ್ಡಡಕ್ಕೆ ಯಾರ್ಗು ಆಗಲ್ಲ
ಎಲ್ಲ ಶಕ್ತಿನೇ ಎಲ್ಲ ರಂಗ ಆ್ಬಿಟ್ಟತ ದೇವದಾಗ ಇವತ್ ಬಳಗ್ಗೆಯತ್ತು ಓಡ್ಬೇಕು ಇವತ್ತು ಬಳಗ್ಗೆತ್ತು ಇ ಓಡ್ಬೇಕು ಅಂತ ಎಲ್ಲ ರಾತ್ರಿ ಎಲ್ಲಾ ಪ್ರಯತ್ನ ಮಾಡಿ ಮಲ್ಕೊಂಡ್ರೆ ಬೆಳಿಗ್ಗೆ ಹೇಳೋದೇ ಆಕಿಲ್ಲ
ನನಗೂ ಅದೇ ಆತ ಇವತ್ ಮುಂಜೆನೆ ಹೇಳತ್ತ ಆದಾರ ನಾನು ಹೂ ಬುಖತ್ ತನ್ಕೊಂಡಿದ್ದೆ ಇಲ್ಕಂತ ಫೋನ್ಲ್ಲಿ ಹಚ್ಚರ್ ನಪ್ಪಾ ನಾನನ್ ಅಂತ್ ನಾ ಕರೆನೋ ಮಾಡಲಿಲ್ಲ ನಿಮ್ಗೆ ನಾ ಹೇಳಕ ಆಗ್ಬ ಹಂಗೆ ಮುಕೊಂಡ ಮುಕೊಂಡಿ ಬಿಟ್ಟೆ ನಾವೇನ್ ನುಡಿದ್ರ ಆಯತತ್
ಹಾ ನೀ ಏಳು ಗಂಟೆ ಇಗತ್ತ ಎದಗಿತ್ತ ನೋಡ್ತೀಿ
ಕರೆ ಮಾಡಿರ್ತಾರಂತ ಕರೆನೂ ಮಾಡಿರ್ಲಿಲ್ಲ ನನ್ಗೂ ನಿದ್ದೆ ಬಂದ್ಬಿಡ್ತು ನಾನು ಮಕ್ಕೊಂಡ್ಬಿಟ್ಟೆ ಮತ್ತೆ
ಆಗಲ್ತದದು ಸ್ವಲ್ಪ ರೂಢ ಟ್ಟತಲ್ಲಣ ಈಗ ಒಂಬತ್ತು ಗಂಟೆ ಅಣ್ಣ ಅಣ್ಣ
ಸಾಯಂಕಾಲ
ಹ ಸಾಯಂಕಾಲ ಬರ್ಲ ನಾನು ಬೆಳಿಗ್ಗೆ ಹೋದ್ರ ಇಲ್ಲಂದಿಲ್ಲ
ನಾನು ಅಂದ್ರೆ ಈೀಗ ಅಂದ್ರೆ ನನ್ನ ಹತ್ರ ಅದು ಒಂದು ಹಗ್ಗ ಇದೆ ಅದ್ರಲ್ಲಿ ಹಗದ ಅಡಕ್ಕೆ ಸೇ ಸ್ವಲ್ಪ ಇದು ಮಾಡಿ ಹೋಗ್ಬಿಡ್ತೇನಾ ಕಾಶಿ ಬರಗಬರೀ ಹ್ಮ್ ಮತ್ತ ಅಣ್ಣಾ
ಹ್ಮ್
ಮತ್ತೆ ಹೆಂಗನಡಾನ ನಿಮ್ಮ್ ಅ ಅಭ್ಯಾಸ ಅದೆಲ್ಲಾ
ಅಭ್ಯಾಸಣ್ಣ ಕೇಳ್ಬಡಣ ಎಲ್ಲಾ ತಳಾಬೂಡಾ
ಮುಂದ್ ಏನ ಜೀವನದಾಗ ಏನಾರ ಸಾಧನೆ ಮಾಡವ ಬೇಕು ಅನೂದು
ಅಭಿಯಂತರ ಆಗ್ಬೇಕತ್ ಅನ್ಕೊಂಡಿದ್ದ ನಾನು
ಹಾ
ಅಭಿಯಂತ್ರಿ ಆಗ್ಬೇಕತ್ ಅನ್ಕೊಂಡಿದ್ದೇನೆ ಹಾ
ಅಬಿಯಂತೀ
ಹಾ
ಅಂದ್ರಣ ಅಲ್ಲಿ ಏನು ಕಾರ್ಯ ಮಾಡೋದು
ಏನಿಲ್ಲಣ್ಣ ಗಣಕ ಯಂತ್ರದ ಮುಂದ್ ಕೂತ ಅದ್ರ ಮೇಲೆ ಒತ್ತಬೇಕು ಅವು ಇದು ಇರ್ತಾವಲ್ಲಾ ಅಕ್ಷರಗಳ ಅವಕುರ್ ನ್ ಒತ್ತುದ
ಹಾ
ಹ ಆದ್ರದ್ದು ಕೆಲವೊಂದು ಭಾಷೆಗಳು ಇದೆ ಸಿ ಭಾಷೆ ಪೈತಾನ್ ಭಾಷೆ ಅಸಿ ಪ್ಲಸ್ ಪ್ಲ ಭಾಷೆತ್ ಅವಕೂರ್ನ ಎಲ್ಲಾ ಕಲ್ತು ಅದ್ರೊಳಗ ಒತ್ತಬೇಕಣ್ಣ ಅದ್ರೊಳ ಎಲ್ಲಾ ಇದು ಏನಂತಾರ ಗದ್ಯಗಳು, ಪದ್ಯಗಳು, ಬರಿಬೇಕು.
ಹಾ
ಹ್ಮ್
ಅದಕ್ಕೆಲ್ಲಾ ತಯಾರಿಗಳು ಚೆನ್ನಾಗಿ ನಡೆದತಣ್ಣ ನಿಮ್ದು
ನ ನೋಡ್ಬೇಕಣ ಯಾವ್ದ್ ಕಲಿಬೇಕತ್ತು ಗೊತ್ತಾಗವಲದ ಣ ಒಂದೊಂದ್ ಅದ ಸಿ ಅದಿಕ ಅದಿಕಂದ ಐತಿ ಇಲ್ಲ ಕಾಫಿ ಅಂದ ಒಂದು ಜಾವತ್ ಐತಿ ಇವೆಲ್ಲಾ ಏನ್ ಏನ್ ಕೆಲದತಿ ಗೊತ್ತಾಗತ್ತ ಇನ್ನೊಂದು ಹಾವಿನ ಹೆಸ್ರ ಮ್ಯಾಲ ಅದಣ ಅದು ಪೈತಾನ್ ತ್ತ ಏನ್ ಕಲಿದಣ್ಣ ಒಂದು ಗೊತ್ತಲ್ಲದಣ್ಣ ಒಬ್ಬೊಬ್ಬರು ನೋಡಿದ ಅದ ಕಲಿ ಒಬ್ಬೊಬ್ಬರು ನೋಡಿದ ಇದ ಕಲಿ ಏನ್ ಕಲಿಬೇಕ ಒಬ್ಬೊಬ್ರು ನೋಡಿದ್ರ ಏ ಇವೆಲ್ಲಾ ಚಳಿಬೇಡ ಅದ್ರ ಹಿಂದಿರೋ ಮೇ ಅದು ಏನಂತಾರ ಅತಿ ಮುಖ್ಯವಾಗಿರೋ ಅರ್ಥ ಅದ ಇದು ತರ್ಕ ಅದನ್ನ ಅರ್ಥ ಮಾಡ್ಕೊಂತರ್ ಏ ಅದು ಏನ್ ಅರ್ಥ ಮಾಡ್ಕೊ ತರ್ಕ ಅಂದ್ರೆ ಏನ ಅದ ಒಬ್ಬೊಬ್ರು ನೋಡಿದ್ರ ಗಣಿತ ಅಂದ್ರ ಅದು ಎಲ್ಲ ಗಣಿತನೇ ಗಣಿತ ಚೆನ್ನಾಗ್ ಮಾಡಂತಾರ ಏನ್ ಮಾಡುದು ಮಾರಯಾ
ಎಲ್ಲಾ ಹಂಗೇಣ
ಎಲ್ಲರೂ ಅದು ಮುಖ್ಯ ಇದು ಮುಖ್ಯ ಅಂತಾರ ಅವ್ರು ತಮ್ ತಮ ಕೆಲ್ಸದ ಮೇಲೆ ಯಾವ್ಯ ಮುಖ್ಯ ಅಂತ ಹೇಳ್ತಾರ. ನಮ್ಮ ದೃಷ್ಟಿಯಿಂದ ಯಾವ್ ಮುಖ್ಯತ್ ಹೇಳಂಗಿಲ್ಲ
ನಮ್ ದೃಷ್ಟಿಯಿಂದ ನಾವೇ ಕಣ್ಕೋಬೇಕಣ ಅವ್ರಗ ಹೆಂಗ ಗೊತ್ತಾಗತ್ತ ನಾವ್
ಅಂದ್ ಹಂಗಲ್ಲ ನಮ್ ದೃಷ್ಟಿ ಅಂದ್ರೆ ಈಗ ಒಬ್ಬ ವಿದ್ಯಾರ್ಥಿ ಇದಾನಪ್ಪ ಕಾಲೇಜ್ ನಮ್ಮ ಅಂದ್ರೆ ವಿದ್ಯಾಲಯದ ವಿದ್ಯಾರ್ಥಿಾನ ಅವನ ಪ್ರಕಾರ ಯಾವುದು ಅವನಿಗೆ ಮುಖ್ಯ ಅವನಿಗೆ ಸಂದರ್ಶನದಲ್ಲಿ ಎಂತ ಪ್ರಶ್ನೆಗಳನ್ನ ಕೇಳ್ತಾರೆ ಅವನು ಯಾವತರ ಉತ್ತರ ಕೊಡ್ಬೇಕ ಅವ ಯಾವತರ ವಿಷಯಗಳಗಳನ್ನು ಓದ್ಬೇಕು ಅವ ಯಾವ ತರ ತಲೆ ಓಡಸ್ಬೇಕು ಯಾವ ಗಣಿತ ಅಂದ್ರೆ ಗಣಿತ ಅಂದ್ರೆ ಎಷ್ಟು ಆಳ ಇದಣ ಅದಕ್ಕ ಅಂತೇನೆೇ ಎಲ್ಲ ಅಂತಾರ ಆ ಗಣಿತದಲ್ಲಿ ಅವನು ಯಾವ್ದ ದು ಮಾಡ್ಬೇಕು ಈ ತರ ಎಲ್ಲ ಹೇಳ್ಬೇಕಲ್ಲ ಅದು ಬಿಟ್ಟು ಯ ಇದನ್ ಮಾಡ ಇದನ್ ಮಾಡ ಏನ್ ಮಾಡಣ ಹ ಮಾಡ್ಬೇಕಣ್ಣ ಏನೋ ಒಂದು ಮಾಡ್ಬೇಕು
ಪ್ರಯತ್ನ ಪಟ್ರಿ ಎಲ್ಲಾನು ಆಗ್ತಿತ್ತಣ್ಣ
ನ ಪಟ್ರ ಎಲ್ಲ ಆಗುದು ಇಲ್ಲ ಪರಿಶ್ರಮ ಪಟ್ರ ಎಲ್ಲ ಆಗುದು ಅಂದ್ರ ಸುಳ್ಳು ಆಗತ್ತಣ ಯಾಕ ಗೊತ್ತಾ ಈಗ ನೋಡು ಎಲ್ಲೋ ಇರು ಜಗತ್ತಲ್ಲಿ ಎಷ್ಟು ಪ್ರಯತ್ನ ಪಡ್ತಾರೆ ಎಷ್ಟು ಪರಿಶ್ರಮ ಪಡ್ತಾರೆ ನೀನ್ ನೋಡಿರ್ಬೋದು ಈಗ ಈಗ ಐ ಎ ಎಸ್ ಅಧಿಕಾರಿಗಳವರೆಲ್ಲಾ ಎಷ್ಟು ಅಂದ್ರ ಆಗ್ಬೇಕಂತ ಅಷ್ಟು ಓದ್ತಿರ್ತಾರೆ ಈಗ ನೋಡೋಣ ಹಾ ಎಷ್ಟು ಲಕ್ಷ ಮಂದ ಬರ್ತ ನಂಗ ಒಂದ್ ಲೆಕ್ಕದ ಮೇಲೆ ಒಂದ್ ಹದ್ಿನೈದು ಲಕ್ಷ ಮಂದಿ ಒಂದ್ ಅಂದಾಜು ಅಂತ ಹಿಡಿಯ ಹದ್ನೈದು ಲಕ್ಷನ್ಯ ಹದ್ನೈದು ಲಕ್ಷ ಲಕ್ಷದನಗೆ ಒಂದ್ ಐದ್ ಲಕ್ಷ ಜನರ ನಾವ್ ಮಾಡ್ಲೇಬೇಕು ಮಾಡ್ಲೇಬೇಕತ್ ಕೂತಿರ್ತಾರ ಐದ್ ಲಕ್ಷ ಮಿನಿಮ ಅದು ಒಂದ ಕಡಿಮೆ ಅಂದ್ರೆ ಐದ್ ಲಕ್ಷ ಅತ್ತ ಇಡಿ ಐದ್ ಲಕ್ಷದಲ್ಲಿ ಅವ್ರಿಗೂ ಗೊತ್ತು ನಮಗೂ ಗೊತ್ತು ಎಲ್ಲರಿಗೂ ಗೊತ್ತು ನಾವ್ ಸ್ವಲ್ಪ ಇಲ್ಲಿ ಇದು ಏನಂತಾರೆ ಆಹ ವರ್ತಮಾನ ಜಗದದಲ್ಲಿ ನಿಂತ ಯೋಸ್ತಿದ್ರಿ ಅ ಗೊತ್ತೈತೆ ಆಗೋ ಕೇವಲ ಒಂಬ ಒಂಬೈನೂರನ್ ಸಾವಿರ ಜನದ ಅಷ್ಟೇ ಆಗುತ್ತೆ ಆಗೋದು
ಹಾ
ಹ್ಮ್
ನನ್ನೇ ಉದಾಹರಣೆ ಅಲ್ಲಣ್ಣ ಎಷ್ಟು ಪ್ರಯತ್ನ ಪಟ್ಟೆ ಒಂದು ವರ್ಷ
ಹ ಒಂದ್ ವರ್ಷ ಅಲ್ಲ ಒಬ್ಬೊಬ್ರು ಅಲ್ಲ ಹನ್ನೊಂದನೇ ತರಗತಿ ಹನ್ನೆನ ತರಗತಿ ಕಷ್ಟಪಟ್ಟಿರ್ತಾರೆ ಅದ್ರ ಮೇಲೆ ಒಂದು್ ವರ್ಷ ಆ ಕೂ ಕಷ್ಟಪಟ್ಟರ್ತಾರೆ ಒಬ್ಬಬ್ಬ ಎರಡು ವರ್ಷ ಒಬ್ಬಬ್ಬ ಮೂರು ವರ್ಷ ಹೇಳಕೆ ಆಗಲ್ಲ ಅವ್ರ್ದೆಲ್ಲ ಕಷ್ಟದ ಮೇಲೆ ನೀರ್ಾಗ್ತ ಒಳಯಾಗ ಹುಂಚಣ್ ತೊಳಿತ ಅಂತಲ್ಲ ಗೊತ್ತಲ್ಲ ಹ ಅದ ಹ ಅದಕ್ಕೆ ನ್ ಏ ವ್ಯತ್ಯಾಸ ಬಿಳುದ್ರ ಹೊಳೆಗಂಚೆನ ತೊಳದ್ರರು ಹೊೆ ಹೊಳಿ ನೀರ ಏನು ಹುಳಿ ಆಗಲ್ಲ
ಹೌದೌ.
ಹ್ಮ್ ಸವತ್ತಳಣಸ್ತೀಿನ.
ಹಾ.